ಹ್ಮು ಆರಾಮ ಹೋಗ್.
ಹ್ಮು ನಾನು ಆರಾಮ ಅದನಿ. ಪ ಏನ್ ಮಾಡಾತಿ.
ಈ ನೀನ್ ನೋಡ ಹಾಸೆಲ್ ಕಡೆ
ಹೌದಾ ಊಟ ಎಲ್ಲ ಹ್ಮ ನಮ್ದ್ ಪಾ ಏನ್ ಕೊಟ್ಟಿದ್ರ ಊಟಕ್.
ಊಟಕ್ಕೆದ ಚಪಾತಿ ಪಲ್ಲಿಯ ಅನ್ನ ಮಧ್ಯಾಹ್ನ ಸಾರು. ಏತನಲ್ಲಾ.
ಹೌದೌದು ಹ್ಮ.
ನಿಮ್ಗ ಏನಿತ್ತು.
ಹ್ಮ ನಮ. ಈಗ ಇದು ಮಾಡಿದ್ರು ತಂದೂ ರೊಟ್ಟಿ. ಹ್ಮ ತಂದುರ್ ರಟ್ಟಿ ಕಾಜು ಕರಿ ನಮ್ದಿದು ನಾ ಇಂಜಿನಿಯರಿಂಗ್ ಮಾಡಿನ್ಲ ಮತ್ತ. ನಲ್ಲಿಯ ಬಂದ್ಬಡ ಹ್ಮ. ಹೌದೌದು.
ವೇಸ್ಟ್ ಆಫ್ ಮನಿ ಅದು ಏನ್ ಏನ್ ಚಲೋ ಇರತ್ಲ್ಲಿ ಫೆಮಸ್ ಇಡ್ ತಗೊಂಬಂದಿ ಏನ್. ನ ನಾಕ ವರ್ಷ ಮುಗಸಿದ ಏನು.
ಕಾದು ಅದುೂ ಕರೆ ಬುಡು. ಹ್ಮ್. ಹ್ಮ್ ಮತ್ತ.
ಮತ್ತ ನೋಡ ಕಾಲಿ ನೀವ ಹೇಳ್ಬಕು ಹ್ಮ್ ಆರಾಮ ನೀ ಆರಾಮಲ.
ಒಂದು ಹತ್.
ಹಚ್ಚು ಚಲೋ ಐತ ನೀರ್ ಐತಿಲ್ಲ.
ನೀರ ಅದೇ. ಬೋರಿನ ನೀರ ಅದಾವು.
ಹ್ಮ್ ಅ ನೀರ್. ದ್ರ ನಡೀತೈತಿ ನೋಡು.
ಹ್ಮ್ ಅದೇ ಈಗ ಸಾಲ ಎ ಎಟ್ಟ ಎಟ್ಟ ಮಾಡಬೇಕ ಗೊತ್ತಾಗವಲ್ತ್ ಒಟ್ಟ ಈಗ ನಾಕ್ ಪುಟಿಂದ ಮಾಡಿದ್ರಾ ಎಕ್ರೆಕ ಎಟ್ ಟನ್ ಬೀಳ್ತೈತಿ. ಹ್ಮ ನಂದ್ರ ಒಂದ್ ಅರವತ್ತು ಟನ್ರ ಬೀಳ್ತೈ. ಹ.
ಹಂಗ. ಲಾಸ್ಟ್ ಕಡ ಕಬ್ ಫ್ಯಾಕ್ಟರಿ ಕಳ್ಸಿದ್ದಾಗ ಹ್ಮ್. ಅ ಅಯ ಈಟ ಕಡಿಮೆ ಕಡಿಮೆ ಅಂದ್ರನು ನಲವತ್ತು ಟನ ಇರತೈತಿ. ಬೆಳದಂಗ ನೀ ಹೆಂಗ್ ಬೆಳಿತಿ ಅದರ ಮ್ಯಾಲ.
ಹೌದಾ ಏ ಏ ಅಂದ್ರ
ಅಂದ್ರೆ ಚಲೋ ಗೊಬ್ರ ಚಲೋ ನೀರ್ ಅದು ಹಾಸಿ ಬೆಳದ್ರೆ ಚಲೋ
ಹ್ಮ್ ಹ್ಮ್ ಹ್ಮ್ ಅಂದ್ರ ಈಗ ಒಂದ ಟನ್ನಿಗೆ ಎಟೖತಿ ಮೂರ್ ಸಾವ್ರದ ಮುನ್ನೂರ ಎಟೖತ್ನ.
ಮೂರ್ ಸಾವ್ರದ ಏಳ್ನೂರು.
ಮೂರ್ ಸಾವ್ರದ ಏಳ್ಳೂರ ಏ ಮೂರ್ ಸಾವ್ರದ್ ಮುನ್ನೂರು ಇರಬೇಕ್ ನೋಡೋ.
ಏಳ್ನೂರ್ ಏಳ್ನೂರ್ ಐತಿ.
ಏಳ್ನೂರ್ ಐತೆ ಹ್ಮ್ ಹ್ಮ್ ಅಂದ್ರ ಮೋಸ. ಏಳ್ನೂರ ಅಂದ್ರ ಈಗ ಎಟ್ಟಾ ವಂದ. ಅರವತ್ತ ಟನ್ ಆತಂದ್ರ ಎಟಾಕ್ತೈತಿ.
ಎಟ್ ಅಕ್ಕೖತಿ ಲೆಕ್ಕಾ ಮಾಡ್ರಲ್ಲ.
ಹ್ಮ್ ನೋ
ಹಾ
ಅಂದ್ರ ಈಗ ಮೂವತ್ತ್ ಈಗ ನೋಡ ಹ್ಮ ಅಂದ್ರ ಹತ್ತ ಟನ್ಗಿ ಎಸ್ಟ್ ಆತು ಮೂವತ್ತು ಸಾವ್ರಾತು. ಮೂವತ್ತು ಮೂವತ್ತೆಂಟು ಆರು
ಇದು ಆರು ಇಂಟು ಮೂವತ್ತು ಆರು ಟು ಮೂರು ಆರೊಂದ್ ಆರು ಆರ ಎರಡ ಹನ್ನೆರಡು ಹದ್ನೆಂಟ್ ಅಂದ್ರ ಅಂದ್ರ ಒಂದ್ ಲಕ್ಷದ ಎಂಬತ್ ಸಾವ್ರ ರೂಪಾಯಿ ಅಕೈತಿ.
ಹ್ಮ್
ಒಂದು ಎಕರೆ ಖರ್ಚು. ಅ ಒಂದ್ ಎಕಿರ್ದಷ್ಟಾಗೖತಿ ಮತಾ ಅದ್ರಗೊಂದ್ ಐವತ್ಸಾವ್ರ ತೆಗಿ ಖರ್ಚು.
ಹ್ಮ್
ಒ ಒಂದ ಒಂದ್ ಅರವತ್ತಗ್ರ ಒಂದು ಇಪ್ಪತ್ತು ಉಳ್ದತಿ ಒಂದ್ ಎಕ್ರೆಯಿಂದ ಹ್ಮ್
ನಿಮ್ ನೀವೇನ್ ಬೆಳೆದ್ರಿ
ಹ್ಮ್. ದ್ರಾಕ್ಷೆತಿ.
ಅದ ಹೆಂಗ್ ಬೀಳರಿಿದ್ರ.
ಹೌ ನ ರಾಕ್ಷ . ಮೊದಲ ಅಯ್ಯ ಮೊದಲ್ ಇದು ಹೊಡ್ಕೋತಿವಿ. ಲೈನ್ ಔಟ್ ಲೈನ್. ಲೈನ ಠಕತ ಮೊದಲು. ಅಂದ. ಇದು ನಮ್ದು ಸಾಲ ಹನ್ನೆರಡು ಪುಟ. . ಸಾವಿ ಹನ್ನೆರಡ್ ಫುಟ ಮತ್ತತ್ ಹಿ ಗಿಡದ ಗಿಡದಿಂದ ಗಿಡಕ್ ಐದ್ ಫುಟ.
ಹ್ಮ್.
ಹ್ಮ್. ಹ್ಮ್ ಮಡತಣ.
ಹಾ ಹಾ. ಅದು ಆಮ್ಯಾಗ ಮತ್ತ ಏನ್ ಬರದು.
ಪೈಪ್ನ್ ಮಾಡ್ಕೊಳುದು ಎಲ್ಲಾ ಡ್ರಿಕ್ ಮಾಡ್ಕೊಳುದು.
ಹ್ಮ್.
ಮಾಡ್ಕೊಂಡಾಗಿಿ ಹಚ್ಕೊೊಳ್ಳೋದು.
ಹ್ಮ್ ಹ್ಮ್.
ಹಾಗ ಒಂದು ಒಂದ್ ನಾಕ್ ತಿಂಗಳು. ತ್ತನ್ನ ಬಿಡಗ ಒತ್ತರನಾಟೆ. ಅದ ಇದು ಬರತೈತಿ ಪೂರ ಹಿಂಗ ಬೆಳ್ಳಿ ಹಂಪ್ತೈತಿ.
ಹ್ಮ್.
ಆ ಬೆಳಿ ಹಬ್ಬ ಏನೈತಿ ಇದು ಕಣ ಕೊಟ್ಟುದು ಕಣ್ ಕಟ್ಟ ತರ್ತ. ಬೇರೆ ತಳಿ ತಂದ್ ಕೊಡ್ತಾರ ಅವಕ ತಂದ್ ಕೊಡ್ತಾರ. ಹ್ಮ್ ಆಮೇಲೆ ಏನತಿ ಅಂದ್ರ ಹಂಗ ಮುಂದ್ ಅ ಕಲ್ ಹಾಕೊಳದು ತಂತಿ ಕೊ ಎಂಗಲ್ಲ.
ಹಾ.
ಖರ್ಚು ಬಾಳ ಐತಿ.
ಹಗೇರೆ ಎಲ್ಲ.
ಹ್ಮ್ ಹ್ಮ್. ಏ ಮುಂದುವಾರಲ್ಲೇ.
ಹ್ಮ್ ಮತ್ತೇನಲ್.
ಹ್ಮ್ ಆರಾಮ್ಲೆ ಅಲ್ಲ.
ಹಾ ಆರಾಮಲಿ. ಆರಾಮ.
ಹ್ಮ್ ಆರಾಮ ಅಪ್ಪ.
ಸುತ ತುಏನಿಲ್ಲಿಲ್ಲಾ. ಕಾಲೇಜ.
ಊಟ್ಟಲ್ಲ. ಹ್ಮ್ ಸುಟ್ಟ ಏನ್ ಮಾಡ್ತಿಪ್ಪ ಸುಟ್ಟಿ ಹ್ಮ್ ನೆಂಬು ಸುಟ್ಟಿಲ್ಲ ನಿಂಬುದಕಾಗ ಆತ. ಹ್ಮ್ ಹ್ಮ್. ಹ್ಮ ಹ್ಮ್ ಹ್ಮ್. ಹ್ಮ ಮತ್ತ.
ಮತ್ತೆ ಎಲ್ಲ ಮನೆೆ ಎಲ್ಲಿ ಹೋಗಿದ್ರೆ ಅಡ್ಡಕ.
ಹತ್ರ ಹೋಯ್ದೇವಿ.
ಹ್ಮ್.
ಏ ನಾನು ಸುಮ್ಮ ಇಲ್ಲ ಇದಕ್ಕ ಇಗರ ಮನಿಗೆ ಹೋದರು ಮಾತ್. ಕರ್ಕೊಂಡುಬೋದಾ.
ಹ್ಮ್ ಹ್ಮ್ ಹ್ಮ್.
ಹ್ಮ್.
ಮಂತ್ರಲಾಯಕೆ ಎಷ್ಟ ಟಿಕೆಟ್ ಐತಿ ಟ್ರೈನಿಗೆ ಐವತ್ ರೂಪಾಯಿ ಅಷ್ಟೇ ಹಾ.
ಹ್ಮ್ ಹೋಗಿಲ್ಲ ಮಮ್ಮಿಯಲ್ಲೇ.
ನಾವು ಕಾರಾರ್ ತೊಂದೋಗಿದ್ದೇವಿ ರಾಯಚೂರ್ಗೆ ಅಡ್ಮಿಷನ್ ಮಾಡಕ್ ಹೋದಾಗ.
ಅಲ್ಲಿ ಮಂತ್ಲಕ್ ಹೋಗಿದ್ನು್ಮ ಹ್ಮ್ ಹ್ಮ್.
ಅಂದ್ರ ಅವತ್ ಅಲ್ಲಿ ನೈಟ್ ಅಲ್ಲಿ ಇದವ ರಾಯಚೂರೊಳಗ.
ಹ್ಮ್ ಹ್ಮ್.
ಅದ. ನನ್ಯಾ ಮರದಿವ್ಸ ಊರಿಗೆ ಬರುವಾಗ ಮಂತ್ರಾಲಯಕ್ಕೆ ಹೋಗಿ ಊರಿಗ್ ಬಂದಿದವಿ. ಹ್ಮ್ ಹ್ಮ. .
ಮತ್ತೆನ ತರ್ತಿ.
ಮತ್ತೆ ಎಲ್ ನೋಡರಿ.
ಎಕ್ಸಾಮ್ ಯಾವಾಗ ಯಾವಾಗ
ಎಕ್ಸಾಮ್ ಒಂದ ಲೆಕ್ಕಕ್ಕ ಹೋಗ್ಯಾವ.
ಹ್ಮು
ನಿಮ್ಮು ಹಂಗ ಆಗ್ಯಾವು.
ಹ ಹಂಗ ಒಂದ ಲಕ್ಕಕ್ ಆಗ್ಯಾವ.
ಹ
ಹ್ಮು ಮತ್ತ ಮತ್ತೆ ಏನ್ ನಡದತ್ತಿ.
ಮತ್ತೇನ್ ಇಲ್ಲ್ ನಿಮ್ಮು ಹೆಂಗ ಎಕ್ಸಾಮ.
ಹಂಗ್ ಭೇಷ್ ಆಗ್ಯಾವ್. ಹ್ಮು ಗಡ್ಡದ ಮಲ್ಲು ಬಾಳ ಬೇರಿಕಪಾ.
ಗದ್ದಾಡ ಮಲ್ಲು ಕಾಲ್ತೊ ಗದ್ದಾಡು ಮಲ್ಲು ಕಾಲ್ ತೋರಿಸ್ತಾನ್ ನೋಡ ಏನ್ ಮಾಡೋದು.
ಹೌ ಹಿ ಜೈ. ಗಿ ಹೋಗಿ ಕಾಲ ಮುರಿತೈತ ಅವಂದು.
ಸರಿ ಏನಪ್ಪ ಮಾಮಾನ ಮಗ ಆತಾನ.
ಮಾಮಾನ್ ಮಗಾ. ಒಂದ್ ಅವಂಗ್ಯಾಕ್ ಹಂಗ್ ಅಂತಿರು.
ಆ
ಅವಂಗ ಯಾಕ ಹಂಗಂತಿರ್.
ಅದ ಏನನಪ್ಪಾ. ಎ ಮುಳ್ಳರ್ತಾವ್ಲೇ ಸೌಕಾಸ್ ಹ್ಮು. ಮತ್ತ್ ಹ್ಮು ಅವಂದೇನಪಾ ಅವ್ರೇನ ಹು. ಅವ್ರಿಗೇನರೆ ಹ್ಮು.
ಏನಂತಾನಾವ್ ಮಲ್ಲು.
ಏನಪಾ ಹಂಗ ಅವ್ ಮಲ್ಲು.
ಹ್ಮು
ಹ್ಮು
ಹಾ. ಮಾಮನ್ ಮಗ ನೀ ಮತ್ತ .
ಹ್ಮ್.
ಮತ್ತ ಏನ್ ಸಕ ಏನ್ ನಡ್ಸಿ ಕೈಯಗ ಏನ ಹಿಡ್ಕೊಂಡ್ ಹೊಂಟಿ ಹಾಲ್ ಯಾರಿಗೂ.
ಅಲ್ ಒಬರ ನಮ್ಮ ನಾಕನೇ ವರ್ಷದ ವಿದ್ಯಾರ್ಥಿ ಆದ ಸೊಹೇಲ್ ಮಾದಾರ್ ಅವರು ಹೇಳ. . ತ್ತ .
ಹಂಗ ಹಾಲ್ ಕುಡುದ ರೂಡ ಆಯತ್.
ಏನ್ ಹಾಲು ಕುಡಿತಾನ ಪವ ಅವ ಹಾಲು ಕುಡಿತಾನ. ಕುಡಿತೀವಿ ಮತ್ತ್.
ಉಚ್ಚಿ ಕುಡಿದಿ ಹಂಗ ಮಾಡ್ಬಾಡ್ ಹಾಲ್ ಕುಡ ನೀನು ಹುಚ್ಚಿಕ್. ಕುಡಿತ.
ಏನ್ ಮೋನಮ್ ಕೊಡ್ರ ಅಕ್ಕ ಅ ಪ ಅಕ್ಕ.
ಹಾ ನಿಂಗೇನು ನಿಮ ಪೊರಿ ಆ. ತ್ತಲ.
ಎಲ್ಲಿ ಪರಪ್ಪ.
ಹಾ.
ಯಾಕ ಏನ್ ರಾಕ್ ಬರ್ಬಕ್ ಬರ್ಬಾಡ ಅವು ಹಂಗ ಹಿಂಗ್ ಮಾತಾಡಕತಿ.
ನಡಿತೈತಿ ನಡಿತೈತಿ.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
ಸ್ಪೋರ್ಟ್ಸ್ ಅ ಏನಿಲ್ಲ ನಿಮ್ ಕಾಲೇಜ್ದಾಗ.
ಸ್ಪೋರ್ಟ್ಸಾ ಆ. ಸ್ಪೋರ್ಟ್ಸ್ ಇದು ಆಡ್ತೀನಾನು. ಇದುಪ್ಪಾ. ಹೂಗಿತ್ ನಾನು ಸ್ಪೋರ್ಟ್ಸದಾಗ ಇದು ಆಡ್ತೀನಿ. ಖೋಖೋ ಕಬಡ್ಡಿ.
ಹ್ಮ್.
ಹ್ಮ್ ಆಡ್ತೀನಿ.
ಹ್ಮ್ ಹ್ಮ್ ಕಬಡ್ಡಿ ಆಡ್ತ ನ ನೀನು. ಹ್ಮ್್ಮ ಹ್ಮ್.
ಹ್ಮ ಇದೇನಪ್ಪಾ ಮತ್ತೆ ಏನ್ ಮಾಡೋುವ ಏನ್ರ ಮಾಡಬೇಕಲ್ಲ ಹ್ಮ್.
ಹ್ಮ
ಮತ್ತ ಹ್ಮ್ ಏನಿಲ್ಲ ಹ್ಮ್. ಏನ್ಮಾಡೖತೆ ಯೋ ಹಾಲ್ ಕೊಟ್ಟವ್ರಪ್ಪೋ ಇನೊಂದ್ ಎಷ್ಟ ಇನ್ನೊಂದ್ ನಿಮಿಷ ಐತೆ ಹ್ಮ ನಂಗ ಹೋಗ್ ಹಾಗ ಹೊ ಕೊಟ್ಬರಲ್ಲೆ.
ಹಾ ಕೊಟ್ಬಾ ಹಂಗ ಎಲ್ಲ ಪುಡಿ ಬರ್ತೇನ್ ನೋಡು.
ಪುಡಿಶೆ
ಏ ಕಾಸುಬಿಡೋ ಹಂಗೆ ಶಿವೖಚುಕು
ಮಸಿಬೖಚಿಕ್ಲೆ ಹಾ ಹಾ. ಹಾ ಆಯ್ತ ಆಯ್ತಲ್ಲೇ ಇರು ನನ್ ರೂಮ್ದಾಗ ಬರ್ತನ.
ಸಾಕಿನು. ಹ
ಏನ್ಸಾಕು ಮತ್ತೇನ್ಮಾಡಣ ಈಗ?
ಹ ಮಾತಡ್ನು ಮಾತ
ಹ್ಮ್ ಇಲ್ಲ ಕುಂದ್ರು ಬರ್ತನಿ.
ಹಾ
ಹ್ಮ್ ಇನ್ನೊಂದು ಈ ಸ್ವಲ್ದು ಈಗ ಯಾರ್ ಹಚ್ಚಿದ್ರ ನೀ ಹಚ್ಚಿದ್ದಿಲ್ಲ
ಹಾ ನಾನಾಚ್ತೆನೆ ಹ
ಹ್ಮ್ ಆಯ್ತು ನೋಡದು ಬನ್ನಿ ಹ್ಮ್ ಹ್ಮ್
ಇದು ನಿಮ್ ಬ್ಯಾಚೊರ್ ಬಿ ಸೆಕ್ಷನ್ದವರು ಗುರುವಾರಿಂದ್ ಗುರುವಾರಿಂದ ಹಾ ಟಮ್ಮಾಡಿ ಆಯ್ತು. ನಿಮ್ಮದ್ರಿ? ಹಲೋ ಹಲೋ ಹಲೋ.
ಯಾರ ಯಾರ ಪ ಆಯ್ತ ಇಡ್ಲೆ?
ಸೆಕೆಂಡ್ ಇರ್ ಸಿ ಕೆ ಹಾ ಆಯ್ತ್ು ಇಡು.